ಎ ಮಾಡಗತ ರಾಜುಗೂಡ
ಏನಲ್ಲ ನೋಡಪಾ
ಹ್ಮ್ ಎಲ್ಲಿದ್ದೀ
ಇಲ್ಲಿ ಹಾಗ ಇದು ಕಲಸ ಇದ್ದೋಣು
ಕಾಲೇಜ್ದ ಏನ್ ಮಾಡ ಕುಂತು
ಇದು ಇರ್ಲತ್
ಏನ್ ಹೊರಗತ್ತ
ಏನಲ್ಲ ಇದು ಬಾಳಿಕಾಯಿ
ಬಾಳಕ ನು ಹರಿತಾರ ನಿಂಬಲ್ಲಿ
ಹ್ಮ ಮತ್ತೆ ಬಳಿಕ ನೋಡ ಮಳೆಂಗ ಹರಿಲತ್ತ ನೋಡ ಹೊಡತ್ತ ನೋಡ
ಯವು ಮಾಳ ಮಾಳ ಬಿಡುವ ಅರಿತ ನಾವು ಬಾಳ ಡೇಂಜರ್ ಅವ ನವು ಮಾಳು
ಅಬಾಳೆ ಜ ಹೌದೌದು ಮತ್ತಗ್
ಹ್ಮ್ ಏನಿಲ್ಲೋ ಎಲ್ಲಿದ್ದಿ
ಇಲ್ಲಿ ಇದದು ಭೀಮ್ರೇನ್ ಗುಡಿ
ಇಮ್ರನ್ ಕೂಡ ಏನ್ ಮಾಡ್ಕೊಂತೀವ
ಸಾಲಿಕಲ್ಲತನೆ
ಎ ಕೆಲಕಂದ
ಹ್ಮ್ ಹ್ಮ್ ಅಗ್ರಿಕಲ್ಚರ್ ಇದು ಕೃಷಿ ಮಹಾವಿದ್ಯಾಲಯ ಭೀಮ್ರೇನ ಗುಡಿ
ಕೃಷಿ ಮಹಾವಿದ್ಯಾಲಯ ಭೀಮ್ರೇನ್ ಗುಡಿ ಸಾಲಿ ಕಡ ಬಂದಿನಿ
ಹ್ಮ್ ಹೌದು
ಹೌದು ಅಮ್ಮ ಸಿದ್ಧಾರ್ಥ ಬೂದಿ ಯಳ ಗೊತ್ತಾ
ಹ ಹೊತ್ತಲ್ಲ ಮಾಸಏ ನಂಬರ್
ಈ ಅವ ದರ್ಶನನ್ ಬಸ ಅಂತ ನೋಡವ ದರ್ಶನ್ ಚನ್ ಬಸ್
ಡಿವೋರ್ಸ್ ಡಿವೋರ್ಸ್ ಒತರರ ಅಮಷ
ಪರಿ ಉಊರ ಪೂರಾ ಕಾಾಲಜ ಹವ ತ ಬಸಂತ ಗಲ
ಹ್ಮ್ ಮತ್ತ
ಹ್ಮ್ ಅವ ಅಭಿಷಕ್ ಗೊತ್ತಾನು ಜೀರೋ ತ್ರೀ ಜೀರೋ ತ್ರೀ ಜೀರೋ ತ್ರೀ ಜರ್ಸಿ ಅಲ್ಲಿ ನೋಡು
ಹಾ ಹಾ ಹಾ ಅಭಿಷೇಕ್ ಬಚ್ಚಲ್ ಮನಿ
ಹ್ಮ್ ಬಚ್ಚಲ್ ಮನಿ ಅವನುಂಗ್ಯಪ್ಪ ಅವನು ಬಾಳ ಡೇಂಜರ್
ಕರೆ ಕರೆ ಇವಾ
ಹಾ ಊಟ ಮಾಡಿದ್ದಿ
ಹಾ ಮಾಡಿ ಮಾಡಿ ನೋಡಿ ಕೃಷ್ಣ ಬಂದ್ ಕೃಷ್ಣ
ಈ ಕೃಷ್ಣ ಬಂದ ಕೃಷ್ಣ ರಾಧೆ
ಸೂರಜ್ ಸೂರಜ್ ಬಂದ ನೋಡು ಸೂರಜ್ ಹ್ಮ್ ಸೂರಜ ಬಂದ ನೋಡು ಹ್ಮ್ ಮತ್ತ ಹ್ಮ್
ಛಲೋ ಪ್ಲೆಯರ್
ಹ ಮತ್ ವಾಲಿಬಾಲ್ ಆಡ್ಬೇಕಕ್ ಬಂದ್ ನೋಡ ಚಂದ್ರಾಒಬ್ಬ ಬಂದ್ ನೋಡು
ಏ ಚಂದ್ರೆ ಅವನು ಪ್ಲೇಯರ್ ಅವನೇ ಸುಮ್ನೆ
ಹಾ ಮತ್ತೆ ಮತ್ತ ಹ ಹೌದೌದು ಇದು ಹೇ ಖಾರೆ ಉಂಟೋಡ್ ಖಾರೆ
ಇವಾಗ ಕಾರೇ ಬಾಳ್ ಡೇಂಜರು ಅವ ಅವನ್ ಬಗ್ಲಕ ನೋಡ ಅವ ಬಾಳ
ಕಾರ್ತಿಕ್ ಕಾರ್ತಿಕ್ ಕಾರ್ತಿಕ ಮತ್ತು ಕಾರ್ತಿಕ ಮತ್ತು ಇವಾನ್ ಅವನ್ ಹೆಸರುಹೇನು
ಯಾರು ಆದ ಆದರ್ಶಗಂತ
ಹಾ
ಅಡಿ ಅ ಏನು ಕೇಳಲ್ಲ ಮತ್ತೇನು ಇಲ್ಲಪ್ಪಾ ನೀನ್ ಹೇಳಳ್ಬ
ಹ ಬಾ ಹ ಮತ್ತೇಏನಿಲ್ಲ ಏನಲ್ ನೋ ನೀನೇ ಹೇಳ್ಬೇಕಪ್ಪಾ ನೀ ಆರಾಮದೇಲ್ಲಾ
ಏ ಊಟ ಊಟ ಬಾರಿ ಇದ್ದಂಗ ಆದ ಇವತ್ಕ ಏನೋ ಸ್ಮೆಲ್ ಬಾರಿ ಉಂಡವ
ಕರೆ ನೋಡು ಅದೆ ಬಿರಯಾನಿ ನ ಮಾಡ ಬಿರಯಾನಿ ತೊಡದು ಓಲಾ ಮಾಡಿರ್ತಾರ ಮತ್ತ್ಯಾವನು
ಇಲ್ಲ ಸ್ಮೆಲ್ ಚಲೋ ಉಂಟದ ಊಟ ಏನ್ ಮಾಡಾವಿದಿ
ಏನ್ ಮಾಡೋದು ಅದೇ ಕಾರ್ತಿ ಇದು ಇದು ಒಲೆ
ನಿಮ್ ಬಳಿ ವೆರೈಟಿ ವೆರೈಟಿ ಮಾಡ್ತಾರ ನೀ ಊಟ
ಇಲ್ಲ ಅಲ್ಲ ಅಟ್ಟೆ ವೆರೈಟಿ ವೆರೈಟಿ ಅಕೇನ್ ವೆರೈಟಿ ಎಲ್ಲ
ವೆರೈಟಿ ಇಲ್ಲ
ಹ್ಮ
ಹ ಸಿದ್ದು ಸಿದ್ದು ಗೊತ್ತಾ ಸಿದ್ದು ಸಿದ್ದು ಬರ ಪೋನ್ಗ ಇರುತ ನೋಡಚೆ ಅಂತ
ಹಾ ಸಿದ್ಧಾರ್ಥ
ಅಮ್ಮ ಯೋಗೇಶ್ ಗೊತ್ತೇನು ಯೋಗೇಶ್ ಜಿಮ್ ಜಿಮ್ ಮಾಡ್ತಾ ನೋಡು
ಹೇಯ್ ಊರ ಗೊತ್ತು ಬೈಸಬ್ಸ್ ನೋಡೋನು
ಹಾಳ ರಾಜುಗೋಡ ಗೊತ್ತೆಲ್ಲ ಅ ಮೂವತ್ ನಾಲ್ಕ್ ಜರ್ಸಿ ನಂಬರ್
ಹಾ ಗೊತ್ತು ಗೊತ್ತ್ರ ನಿಮ ನಿಮ್ ಭಗವಂತ ರಾಯ್ ಪಾಟೇಲ್ ಗೊತ್ತಾನ ಭಗವಂತ ರಾಯ್ ಪಟೇಲ್ ಹಾ ಮತ್ತ
ಬರೇ ಯಾವತ್ ನೋಡಿದ್ರು ಪಫೋನ್ದಾಗೆ ಇರ್ತದು
ತಾರ
ಹ ರಾಜಗಡನ
ಹೌದ್ ನೋಡುವ
ಹ್ಮ ಹತ ಇ ಸದಾರ್ ಸೂರಾಜ್ ಅಂತ್ರ ಪೂಾ ಗೇಮ್ ಪ್ಲೇರ್ಪ್ಪಾ
ಮದ ನಿಮ್ ಕಡೆ ಊಟ ಊಟಕನ್ ಕೊಡ್ತಾರ
ನಮ್ ಕಡೆಗ ಊಟಕ್ಕ ಚಜ್ಜಕ ಚಕಾಲಿ
ಅ ಚಜಿಕಾ ಹಾ ಮತ್ತ
ವರೈಟಿ ವೆರೈಟಿ ಕೊಡ್ತಾರನಪ್ಪಾ ನಂಬರ್ಲಿ ಅಂತರ ದಿವ್ಸ ಎ
ಹ್ಮ ಮತ್ತತ್ ವೆರೈಟಿ ವೆರೈಟಿ ಚಕೋಾಲಿ ಕೊಡ್ ಚಕೋಾಲಿ ಚಾಜಕ ಕೊಡ್ತ ಅಲ್ಲೇ ಬಗೆ ಇರ್ತಲ ಅ
ಹ ಮತ್ ಚಲೋ ಕೊಡ್ತಾರ ಮತ್ತ ಅಂತ ಎಲ್ಲ ಕೊಡ್ತಾರ ಅಂದ್ರ ಹ್ಮ್
ವತ್ತು ಸಜ್ಜಿಕಾಯ ಚೊಕ್ಕೋಲಿ ಅಂದ್ರೆ ಅಲ್ಲಿೆಬ್ಬಗೆ ಇರ್ತು
ಚಂದ್ರು ಗೊತ್ತೇನ್ ಚಂದ್ರು ಅಳ ಸಾಗರ ಹುಡುಗ
ಹಾ ಹಳ್ಳಿ ಸರ್ ಕೂಟ ಗತ್ತ ನೂಡ್ ರೂಪಾ
ರಾಜ ಗೊತ್ತಲ್ಲ ಅವನು ಹಂಗೆಪ್ಪಾ ಹ ಅವ ಗೇಮ್ ಭಾರಿ ಆಡ್ತನ್ಲ ಯಾವ್ದ ಚಲೋ ಚಲೋ
ಕರೆ ಕರ ನೋಡು
ಜಳ
ಹಯ್ತಪ್ಪ ಅದು ಆಯ ಆಯ್ತೋಡು ಾಸ ಕೂಡ ಮಳೆ ಪಾರ್ ಮತ್ತ ಹಾ ಹೇಳು ಹೇಳು
ವಾಲಿಬಲ್ ವಾಲಿಬಲ್ ಕಬಡ್ಡಿ ಭಾರಿ ಆಡ್ತ ನಾವು
ಕರೆ ಕರ್ ನೋಡುವ ಸೂರಾಜ್ ಮ್ಯಾಗೆ ಹೋದಪ್ಪಾ ಆಟ ಆಡೋದ ಬಿಟ್ಟು
ಹ ಸೂರಾಜ್ ಮತ್ತೆ ಇ ನಿಮ್ಮಂತವ್ರು ಕೂಡ ಆಡ್ತಾನೆ ಏನೋ ಆತ ಚಲೋ ಚಲೋ ಪ್ಲೇರ್ಬೇಕಲ್ಲಿ ಹ್ಮ ನೀವು ಚಲೋ ಆಡಲ್ಲ ಮತ್ತ
ನಿಮ್ಮ ನಿಮ್ಮಟ್ಟ ಇಲ್ರರಿ ನೀವು ಪ್ಲೇಯರ್ ಅದ್ರರು
ನಾವ ಪ್ಲೇರ್ ಅಂತೆ ಎಲ್ಲಾ ಕಾಲೇಜ್ಗೆ ಗೊತ್ತ ಬಿಿಡು
ನಿಂದು ಬೇರೆ ಪ್ಲೇಯರ್ ಅದೀನಿ
ಹ ಪ್ಲೇಯರ್ ಒತ್ತಲ್ಲಿನಗೆ ನಾವು ಬಾಳ ಹ ಇದಾ
ನಿಮ್ ಕಡೆ ಯ ಗಡಾಬಾಳದ್ರೆ
ನಿಮ್ ಗಿಡ ತೆಂಗಿಲ್ಕಾಯಿ ಗಿಡ ರೀ ಬಾದಾಮಿ ಗಿಡ ರೀ ಮತ್ತ ಇದು ಅಶೋಕ್ ಗಿಡ ಅಂತಾರಲ್ಲ
ಹಾ ಅಶೋಕ್ ಗಡ ರೀ ಹಾ ರೀ
ವಸ ಗಿಡ ಮತ್ತ ಬಾದಾಮ ಗಿಡ ಹುಣಚಿನಕಾಯಿ ಗಿಡ ರೀ
ಹಾ ರೀ
ಕರಿಜಾಲಿ ಬಿಳಿ ಜಾಲಿ ಉತ್ಸವ ಬೇವವಾಾ
ಹಾ ಅವು ಬೆಳೀಿತಾರೆ
ಹಾ ಅವನು ಬೆಳತವ್ರೀ ನಮ್
ಚಲ್ ಚಲ ಮತ್ತಲ್ರಿ ಮತ್ತ ಅಂತ ಅ ಂತ ಗಿಡ ಬೀಳ್ತಾರ ಅಂದ್ರೆ ಮುಗಿಯತ ನಿಮ್ದ ನೆಿಬೇಕುಲ್ಲಷ್ಟ
ಹ ನಶಿ ಬಾಳ ಡೇಂಜರ್ ಆದ್ರಿ ಮಾಯನ್ಕಾಯನು ಬಳ ತರ್ ನಮ ಅಲ್ಲಿ ಮಾವಿನಕಾಯಿ ಹೊಲಾದ್ರಿ ಮುಟ್ಟ ಬೆಳ್ತಾರ ನೋಡ್ರಿ.
ಕರೆನೋಡ್ರಿ,
ಮುಟ್ಟ ನಾವ್ಂತ ಮುಟ್ಟ ತಿಂದಿವವ್ರೀ ಮಾವಿನಕಾಯಿ.
ಹೊಡೆದ ಪ ಯಾರಗಾರ ಹಾ, ಮನಿಕಾಯಿ ಬಾಳಿಕಾಯಿ, ಚಂದ್ರಿಕಾಯಿ
ಹ್ಮ್, ಚಂದ್ರಕಾಯಿನೂ ಬಾ ಡ್ಜ್
ಹಾ, ಮತ್ರಿ
ಮತ್ತೇಏನ ಇಲ್ ನೋಡ್ರಿ ನೀವೇ ಹೇಳ್ಬೇಕು. ನಿಮ್ದೇ ಏನು ನಾ ಒಂದಿ ಏನ ನಡದದಾವಿಶೇಷ
ಆಾ
ವಿಶೇಷ ಹೇಳಬೇಕ್ರೀ ನೀವೇ ಏನ ಆ ಮಲ್ಲೋಣ- ಮಲ್ಲೋಣ ಹೊಂಟನ್ರಿ ಮಲ್ಲುಣ್ಣ ಹೊಂಟಾನ ಮಲ್ಲುಅಣ್ಣ ಹೊಂಟನ್ರಿ. ಮತ್ ವಾಲಿಬಾಲ್ ನೋಡ್ದನಂದ್ರ ಫೈನ್ ಆಕ್ಸ್
ಚಟ್, ಚಟ್ ಮೇಲ್ಲೆ, ಚಟ್ ಮೇಲ್ಲೆ ಬರ್ಲಾತ್ತನತ್ ನೋಡಿ ಚಟ್ ಮೇಲ್ಲೆ ಬರ್ಲಾತ್ತನಂತ. ಇಡ ಚಡ್ಮಲ್ಲಿಿ ಪರ್ವತನ್್ರೀ ಚಟ್ ಮೇಲೆ ಬರಲ್ತನ ಬಿಡೇಯೇ, ಚಟ್ ಮೇಲೆ ಪೈನಾಕ್ಸ್ತ ಕರೆ, ಕರೆ, ಕರೆ ಒಂದ್ ಪಾಸ್ ರೂಪಾಯಿ ಆಕ್ಸನ್ರಿ ಈಗ. ಒಂದ್ ಮನಿಕಟ್ಟ್ಯಾನ್ರಿ ಇದ್ರ ಮೇಲೆ.
ಅಲ್ಲಿ ನೋಡಲ್ಲಿ ತಿರಿಗಿಕಾರಿಗರ್ ತಗೋಂಡಾನ ಗೊತ್ತಾಗಲ್ಲ.
ಕ ನೋಡ್ರಿ ಮತ್ತ ಚೆಲ್ಲದ ಪ ಏನಪ್ಪ ಹಲ್ ಮಾತಾಡರು ಆ ಹೋಲಿ ಪೈನ ಇಲ್ಲದ ಪೈನ್ ಹಾಕ್ಸ್ತ
ಹೋಗಲಿ ಆಮೇಲೆ ಆಡ್ಲಕತ್ರಿ ಮತ್ತ.
ಹಾ, ಮಾತ್ರಿ ಊಟಕ್ಕ ನೋಡ್ರಿ, ಇದು ಮಾಡ್ತಾರ ನೋಡ್ರಿ ಅದ್ರ ಹೆ ಸರಿ ಏನು ಊಟಕ್ಕ ಏನ್ ಅಂತದೇನಿಲ್ರಿ ಇಲ್ಲಿ ಚಲೋದ.
ಚಲೋ ಇಲ್ರಿ, ಚಲೋ ಇರಲ್ಲಾರದ ಯಾಕ್ ಮಾಡ್ರಿ,
ಹ್ಮ್, ಏನ್ ಮಾಡುದ್ರಿ ಹ್ಮ್, ಮತ್ತಿವು ಮತ್ತ ಏನು ಮತ್ತೇನ್ ನಡಸಿದಿ.
ಮತ್ತೇನ್ ನಡ್ಸಿಲ್ರಿ ಸುಮ್ ಕೂತಿದ್ವಿ. ಇಲ್ಲೇಏನ್ ವಾತಾವರಣ ಚಲೋ ಅದ್ರಿ ಇವತ್ತಸ್ವಲ್ಪ ತಣ್ಣಗ್ ಬಿಟ್ಟದ.
ಹ್ಮ್, ರೀ ಕರೆ -ಕರೆ ಹ
ಹೌದು ಚಂದ ಗಿಡ ಹಸರ್- ಗಿಸರು ಆಗ್ಯವ್ರಿ ಬಾಳ ನೋಡ್ಕೋತ್ ಕುೂತವಿ. -
ಮತ್ರಿ ಇದ್ರೀ ಏನೋ ಹಾವು ಚೋಳ ಬಾಳ ಹತ್ತಲ್ರಿ ಕಡೆ
ಅವ್ರಿ ನಮ್ ಕಡೆ ಅವೆಲ್ಲ ಚಲೋ -ಚಲೋನೇಆವರಿ ಬ
ಆಯ್ತ, ಆಯ್ತ್ರಿ ಮತ್ತ ಟೈಮ್ ಅಂತ ಸಮಯ ಅಂತ್ರ ಆಗಲತರಿ. ಸ್ವಲ್ಪ ಊಟಕ್ಕೆ ಹೋಗ್ಬೇಕ್ರಿ, ನಾವು ಸ್ವಲ್ಪ ಹಾ, ರೀ ಊಟ ಮಾಡ್ಬೇಕಲ್ರಿ ಯಪ್ಪಾ
ಊಟ ಏನ್ ಮಾಡ್ತ್ರಿ, ಊಟ ಮಾಡ್ಲಕ್ ಹೋಗಬಾಡ್ರಿ ಊಟ ಮಾಡ್ಬಾರ್ದು.
ಸ್ವಲ್ಪ ಊಟನೂ,, ಹೊಟ್ಟಿಗಿ ಹಾಕಬೇಕಲ್ರಿ
ಮತ್ತೆ ಹಾಕೋಬಾರದ್ರಿ. ಊಟ ಮಾಡಿದ್ರ ಮನುಷ್ಯ ಚಲೋ ಇರ್ತದ. ಊಟ ಮಾಡ್ಲಿಕಂದ್ರ ಚಲೋ ಇರ್ಲ ಮನುಷ್ಯ.
ಆತ್ ಹತ್ ಮತ್ತ ಸಂತರೆ
ಆಯ್ತು ತೋಗರಿ